ಬನ್ನಿ
ಹಲೋ ನಾರಾಮ
ಹಲೋ ಯಾರ
ಹಾ ಅಣ್ಣಾ ಸತೀಶ ಅಣ್ಣಾ
ಹೇ ಅಣ್ಣ ಕುಂಟರ್ಬಾದ
ಹ
ಹೂಗಾಡಿದ್ರಲ್ಲ ಯಾರ
ಅಣ್ಣಾ ಸತೀಶ ಅಣ್ಣಾ ಸತೀಶ
ಎಲ್ಲಿ ಇರ್ತಾರ ಸತೀಶ
ಅಣ್ಣಾ ನಾವು ಹಾಸ್ಟೆಲ್ದಾಗಿ ಇರ್ತಿದ್ವಿ ಅಲ್ಲ ಅಣ್ಣಾ ನಾವು ಮೊದಲು ಹೂ
ಗೊತ್ತಾಗ್ತಿಲ್ಲ ನಿಮಗೆ ಯಾರು ಅಂತ
ಅಣ್ಣ ನಿಮಗಿಂತ ಎರಡು ವರ್ಷ ಜೂನಿಯರ್ ಇದ್ವಿ ಅಣ್ಣ ಅಲ್ಲ ನಾವು ನಾವು ಶಾಪೂರ ಒಳಗ ಇರ್ತಿದ್ವಲ್ಲಣ್ಣ ನಾವ್ ಹಾಸ್ಟೆಲ್ದಾಗ
ಹಾ ಹಾ ಸತೀಶ್ ಬ ಬಂಜಾರಾ.
ಹಾ ಹಾ ಅಣ್ಣಾ
ಹಾ ಹಾ ಹಾ ಎನು ತ ಮಾಡರ ಆಮ
ಆರಾಮ ನೋಡೋಣ ನೀ ಆರಾಮ ಇದ್ದಿಲ್ಲಣ್ಣ.
ಹಾ ಆರಾಮ್ ಮಾಡಪ್ಪ ಏನ್ ಮಾಡ್ತಿ ಕಾಲೇಜ ಹೋಗಬೇಕು ಬರ್ಬೇಕು ಬೇಸರ ಆಗಿದೆ ಎಲ್ಲಾ ತಿನ್ನ
ಹೌದ ಅಣ್ಣಾ ದೂರ ಆಗುತ್ತ ಶರಣ ಅಣ್ಣ
ಬಾಳ ದೂರ ಆತ ಇಲ್ಲಿಂದ.
ಹೌದ ಅಣ್ಣ ಒಂದ್ ನಾಲ್ಕೈದು ಕಿಲೋಮೀಟರ್ ಆಗ್ತಿರ್ಬೇಕಲ್ಲ ಅಣ್ಣ ನಿಮ್ಗೆ ಕಾಲೇಜಿಂದ ಹಾಸ್ಟೆಲ್ ಹೌದ ಅಣ್ಣ ನಾವು ಇವಾಗ ನಾವು ನಮ್ದ ಹಾಸ್ಟೆಲಯಿಂದ ಬಾಳ ದೂರ ಆಗುತ್ತ ಅಣ್ಣ ನಮ್ದು ಕಾಲೇಜ್ ಇ ಕಡೆ ಇ ಕಡೆ ಕನ್ಯಾಕಳೂರ್ ಕಡೆಗ್ ಆಗ್ಬಿಟ್ರಣ್ಣ ನಮ್ಮ್ ಹಷ್ಟೆಲ್ಲ ಬಾಳ ದೂರಗತ್.
ಕಾಲೇಜ್ ಎ ಸೋತ್ರಿನಾ.
ಹಣ ಕಾಲೇಜ್ ಲೈಫ್ಹಾಸ್ಟೆಲ್ ಹಾಸ್ ಚಲ್ಕೋತಿ ಹೋಣ.
ಹೌದಾ.
ಹಣ ಮೊದಲು ಬಸ್ ಪಾಸ್ ಇತ್ತಣ ನಮ್ದ್ ಓಡ್ಸ್ ಸ್ಯಾಂಡ್ ಇಂತ ಹೊಸ ಬಸ್ ಸ್ಟ್ಯಾಂಡ್ ಬರ್. ತಿದ್ವಿ
ಈಗ ಬಸ್ ವಾಸ್ ಫ್ರೀ ಬಿಡ್ತಾರಂತಲ್ವ
ಹೌದಣ್ಣ ಇವಾಗ ಫೀ ಬಿಡ್ತಾರಂತ
ಹ ಹವ
ಹ ನಿಮ್ದ ಪಾಸ್ ಆಗಲ್ಲಏನಣ್ಣ ನಿಮ್ದು
ಯಾವಾಗ್ ಬಿಡ್ತಾರಂತ
ಇದ್ರಣ್ಣ ಈಗ ಅಪ್ಲಿಕೇಶನ್ ಕರ್ದಾರಣ್ಣ
ಹೌದಾ
ಹೌದಣ ಇಗ ಅಪ್ಲಿಕೇಶನ್ ಈಗ ಎಂಟನೇ ತಾರೀಕಲಿಂತ ಪಾಸ್ ಅಪ್ಲಿಕೇಶನ್ ಹಾಕ್ಬೇಕಂತಣ್ಣ
ಯಾರು ಹೇಳಿದು
ಹಮ್ ನಮ್ಮ ಅಣ್ಣಾವ್ರು ದ್ರಣ ಪೇಪರ್ದಾಗ ಬಂದಿಂತ ತ್ತ
ಹ್ಮ್ ಹ್ಮ್
ಪಾಸ್ ಅಪ್ಲಿಕೇಶನ್ ಹಾಕ್ಬೇಕು ಹಾಕಿದ್ದಿಲ್ಲಣ್ಣ ನೀನು
ಸ
ಹಲೋಣ್ಣ
ಹಲೋ
ಪಾಸ್ ಅಪ್ಲಿಕೇಶನ್ ಹಾಕಿದ್ದಿಲ್ಲಣ್ಣ
ಯಾವಾಗ ಹಾಕ್ಬೇಕ ಅದಿನ
ಇಾಗ ಹಗ್ಬೇಕಣ್ಣ ಎಂಟನೇ ತಾರೀಕ್ಲಿಂತ ಎಂಟನೇ ತಾರಖಲ್ಲಿಂತ ಮೂವತ್ನ ಮೂವತ್ ಇನೆ ತಾರಖ ತ ಲಾಸ್ಟ್ ಟ್ ಡೇಟ್ ಅದಾ ಅಣ್ಣ
ಹಾ
ಇಂಟನೆ ತಾರ ಲಂತಂತ ಮೂವತ್ತನ ತಾರಖ ತ ಲಾಸ್ಟ್ ಡೇಟ್ ಅದಾ ಅಣ್ಣಾ
ಹೌದಾ ಚಕ್ಕ ಬರ್ತೈತರ ಅ
ಆಣ್ಣ್
ಪಕ್ಕಾ
ಹ ಅಣ ಪಕ್ಕ ಬರ್
ಈಗ
ಅಪ್ಲಿಕೇಶನ್ ನಾವು ಹಾಕೊಂಡಿವಿ ಅಂದ್ರೆ ಪ್ರಿಯಣ ಅಲ್ಲಿ ಡೀಪುಗ್ ಹೋಗಿ ಕೊಟ್ರೆ ಕೊಡ್ತಾರಣ ಅವ್ರು
ಕಾರ್ಯಾ
ಹಲೋ ಹಲೋ ಅಣ, ಹಲೋ
ಹಾ ಹೇಳ್ಪಾ ನಾಮ ಹಾ ಆರಾಮ್ ನೋ ಪ್ಪ ನೀನ್ ಆರಾಮ
ಆರಾಮ್ ನೋಡೋಣ
ಹಾ
ಯಾರಂದ್ ಗೊತ್ತಾಗ್ಲಿಲ್ಲಾಣ
ನಾನೊ ಬಾಬು
ಹಾ
ನಾ ನ ಬಾಬೂ
ಹಾ ಹಾ ಬಾಬು ಅಣ ಆರಾಮೇನಣ
ಆರಾಮ್ ನೊಡಪಾ ನೀನು
ಆರಾಮ ನೋಡೋಣ
ಹೌದಾ ಎಲ್ಲಿದಿಯೊ ಏನ್ ಕಾಣುವಲ್ಲಲ ಈಗ
ಹ ಇಲ್ಲಿ ಹಾಸ್ಟೆಲ್ದಾಗಿದ್ದ ಅಣ್ಣ ನಾನು ದ್ವಾಷ್ ಟ್ಟಲ್ ಮಾಡ್ಬಿಟಾರಣ ನಮ್ದ್ ಬ್ಯಾರೆ ಹಾಸ್ಟಲ್ ಕಳಸ್ ಬಿಟ್ ಟ್ರಣ
ಬೇಳೆ ಬೇರೆ ಹಾಸ್ಟೆಲ್ ಕಳಿಸ್ದ್ರಾ
ಹೌದು ಅಣ ಬ್ಯಾರೆ ಹಾಸ್ಟೆಲ್ ಹೋಗ್ಬಿಟ್ಟೇನೋಣ್ಣ ನಾನ
ಯಾಕೆ ಯದ್ರ್ ಸಲ್ವಾಗಿ ಬ್ಯಾರೆ ಹಾಸ್ಟೆಲ್ ಕಳ್ಸ್
ಆ ಕಡೆ ಹೋಗ್ಬಿಟ್ಟಣ್ಣ ಇಲ್ಲಿ ಮನಸ್ಸು ಬರೋ ವಲ್ದಣ್ಣ ನಮ್ ಹಾಸ್ಟೆಲ್ದಾಗ ಅದಾಗ್ ಬೇರೆ ಹಸ್ಟೆಲ್, ಹಾಸ್ಟೆಲ್ ಇದೆ ಆದಣ್ಣ ಆದ್ರೆ ಮಕ್ಕೋ, ಇಲ್ಲಿ ಊಟ ಮಾಡಕ್ ಬರ್ತೀನಣ್ಣ ಆದ್ರೆ ಮಕ್ಕೋ ಇಕೋಲಕ್ ಆ ಕಡೆ ಹೋಗ್ತೀನಣ, ನಮ್ ದೋಸ್ತತ್ರ ಕಡೆಗರಣ ಜಾಸ್ತಿ ಹೌದಣ ನಾಷ್ಟ ಅಣ
ಹಾಯವದು ಸಷ್ಟ ನಿಂದ್
ಇನ ಆಗಿಲ್ ನೋಡೋಣ ಇವಾಗ ಯದ್ದೀನಿ ನಾನು ರತ್ರಿ ಲೇಟ್ ತಕ ನ ಮಣ್ಣನ್ ಬರ್ ತಡೆ ಐತಣ್ಣ ಇಲ್ಲಿ ಹಾಸ್ಟೆಲ್ದಾಗ.
ಹ್ಮ್ ಹ್ಮ್ ಹ್ಮ್ ಹ್ಮ.
ರಾತ್ರಿ ಒಂದ್ ಒಂದ್ ಎರಡು ತಾಕ - ಕಡಿ ಕಡೆ ತಿರಿಗಿ ಆಡೋದು ಆಯ್ತಣ ಬಾಳ.
ಹೌದಾ.
ಹ್ಮ್.
ಹ್ಮ್ ಹ್ಮ್. ಮತ್ತೆ ಹೆಂಗ್ ನಡೆದಪ್ಪ ನಿಂದು ಸ್ಟಡಿ.
ಸ್ಟಡಿ. ಇದ್ರ ಮೇಾಲ ನಡ್ದದ್ ನೋಡೋಣ ಅಷ್ಟ್ರ ಮೇಲೆ ಸ್ವಲ್ಪ.
ಹೌ.
ನೀವ ಏನು ಓದ್ತಿರೋದಣ ಇವಾಗ.
ನಾವು ಜೀವನ ಜಿಏನ್ಎಂ ನರ್ಸಿಂಗ್ ಮಾಡಿದಿವಿ.
ಹೌದಣ.
ಹ್ಮ್.
ನಿಮ್ ರೂಮದಾಗ ನವೀನ್ ಅಣ್ಣ ಅಂತ ಇದ್ದಲ್ಲ ಅಣ್ಣ ಊರಿಗೆ ಹೋಗ್ಯಾರ ಏನ್ ಅಣ್ಣ ಅವ್ರು.
ಹಾ ಅವ್ರ ಸಂಪೂರಿ ಇದ್ರ್ ನೋಡ
ಹೌದಣ.
ಹ್ಮ್ ಸ್ವಲ್ಪ ಕೆಲ್ಸ ಆದ ಅಂತ ಎನ್ ಮನ್ಯಾಗ.
ಹಾ ಕ್ರಿಕೆಟ್ ಆಡಕ್. ಹೋಗಲ್ಲಾಗಿದೆ ಅಣ್ಣ ಇವಾಗ ಮೊದ್ಲು ಆಡ್ತಿದ್ವ ಅಲ್ಲ ಅಣ್ಣ.
ಕ್ರಿಕೆಟ್ ಎಲ್ಲೋ ಈಗ. ಕಾಲೇಜ್ ಒಂಟಿವಲ್ಲ ಹೋಗೋಒಲವಿ.
ಹೌದಣ್ಣ.
ಹ್ಮ್ ಕಾಲೇಜ ಅದವೀಗ ಕ್ರಿಕೆಟ್ ಆಡೋಕೆ ಹೋಂಟಿಲ್ಲ.
ನಿನ್ ನಿಮ್ ಬಾಲಿಂಗಿಗೆ ಶಾಕ್ ಆಗಿವಿ ನಾವು.
ಹಾ.
ನೀವ ಬಾಲಿಂಗ್ ಬಾರಿ ಹಾಕ್ತಿದ್ರಿಲ್ಲ ಅಣ್ಣ ಇಲ್ಲಿ ನಾವು ಹಿಂದ ಆಡ್ತಿದೀವಲ್ಲ ಅಣ್ಣ ನಮ್ಮ್ ಹಾಸ್ಟೆಲ್ಇಂದ.
ಹಾ ಹಾ ಹ್ಮ್.
ಹ್ಮ ಒಂದ್ ವಿಡಿಯೋನು ಆದಣ್ಣ ನೀವ್- ವಿಕೆಟ್ ತೆಗೆದಿದ್ದು ನನ್ ಹತ್ರ.
ಹೌದಾ.
ಹಾ ವೀಡಿಯೊ ಆದ ಮತ್ತೆ ನೀವು. ಆದ ಅಣ್ಣ ವೀಡಿಯೊ ಆದ.
ಹೌದಾ
ಹ್ಮ್ ನೀ ಬ್ಯಾಟಿಂಗ್ ಆಡ ಹೊತ್ತಿಗಣ ನೀ ಹಿಂಗೆ ಲೇಪಿ ನೀ ಲೇಪಿ ಆಡ್ತಿದ್ ಈಲ್ಲಣ ರೈಟಿಂಗ್ ಈ ಕಡಿ ಮಾಡಿ. ಇಂಗ್ ಹೊಡೆಡ್ದಿದಲ್ಲಣ ಅದು ಅದು ಹೋಗ್ಲಿಲ್ಲಣ್ಣ ಅ ಅದು ಚಲೋ ಅದನ್ನು ವೀಡಿಯೊ ಇತ್ತ.
ಹೌದಾ
ಹಾ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತೆ ನೀವ ಮಾಡ್ಬೇಕಲ್ಲ ಹಂಗೆ ಇದ್ದ್ ಬಿಟ್ರೆನ್ ನೀವು?
ಅಯ್ಯ ಅಣ್ಣ ನಮಗ್ ಕರ್ಕೋತಾರ ಅಣ ಬ್ರೆ ಫೀಲ್ಡಿಂಗ ಮಾಡಸ್ತಾರ ಅವ್ರ ಏನ ಕೊಡೋದಿಲ್ಲ ಬ್ಯಾಟಿಂಗ್ ನು ಕೊಡಲ್ಲ ಏನು ಕೊಡಲ್ಲ ನಮ್ ಟೀಮ್ ದು.
ಹ್ಮ್ ನಂಗೆ ನಾವು ಫಸ್ಟೇ ಬ್ಯಾಟಿಂಗೆನ್ ಕೊಡದಿಲ್ಲ ಬರೀ ಫೀಲ್ಡಿಂಗೆ ಬಡದ್ ಆಡ್ತಿದ್ವು ನಾವು ಆವಾಗ. ಫಸ್ಟ್ ಟೈಮೆ
ಏನಣ್ಣ ನಾವ ಬಾಲಿಂಗ್ ವಷ್ ಕಲಿಯೋದ ಅದಣ್ಣ ಬಾಲಿಂಗೆ ಬರವಲ್ದು ಬರೆ ಬರೆ ತ್ರೋ ಬೀಳ್ ತ್ತೋಣ ನನುವು ಪಾಲು
ತ್ರೋಬಾಲ್ ಬಂದವ
ಹಾ ತ್ರೋಬಾಲ್ ಬೀ ತ್ತ ಅದ್ರ ಸಲೆಗ್ ಬಾಲಿಂಗ್ ಕೊಡಲ್ಲಣ್ಣ ನನ್ಗೆ. ಬರೆ ಫೀಲ್ಡಿಂಗ್ ಮಾಡಿಸ್ತಾರಣ ಅಕಡಿ. ಅಕಡಿ ಬರಿ ತಿರುಗಾಡದೆ ಆಯ್ತು ಬರೀ ಇಕಡಿ ಆಕಡಿ. ಬ್ಯಾಟಿಂಗ್ ನ ಕೊಡಲ್ಲ ಏನು ಇಲ್ಲಣ.
ಹ್ಮ್ ಹ್ಮ್ ಹ್ಮ್
ಹ ಅಣ ಯಾರ್ ಸ್ವಲ್ಪ ದೊಡ್ಡವ್ರರು ಇರ್ತರ ಅವ್ರಿಗ್ ಕೊಟ್ಟ ಬಿಡ್ತರಣ. ನಾವೇನ್ ಸಣ್ಣವರು ನಮಗೆಲ್ಲಿ ಕೊಡ್ತರಣ ಅವ್ರು ಬ್ಯಾಟಿಂಗು
ಹಾ
ನಾವ್ ಎಲ್ಲಾ ಸಣ್ಣವ್ರಣ ನಮಗೆಲ್ಲಿ ಬ್ಯಾಟಿಂಗ್ ಕೊಡ್ತರ ಬ್ಯಾಟಿಂಗೆ ಕೊಡದಿಲ್
ಆ ಎಲ್ಲಾರ ಆಡ್ಬೆಕ್ ಸಣ್ಣವ್ರು ದೊಡ್ಡೂರ್ ಅದಕ್ಕೆನಾದ.
ಏನೋಣ ನೀವ್ ಬ್ಯಾಟೆ ಎತ್ತಕ್ ಬರ್ಲಂತರ ನಾನ್ ನ
ಅಲ್ಲ ಆಡ್ ತರ
ಎಲ್ಲಿ ಹೋಗಣ ಆಡಕ್ ಬರ್ಲಿನಾಗ ನಾವ್ ರೊಕ್ಕ ಹಾಕಿರ್ತಿವಿ ನೀವೇನಪ್ಪಾ ಹಿಂಗೆ ಆಡ್ತಿರ ಅಂತಾರ ಅಣಾ ಅವ್ರ್.
ಹ್ಮೂ ಹೌದೌದು ಅದೇನ್ ಕರೆಕ್ಟ.
ಅವ್ರ್ ರೊಕ್ಕ ಹಾಕಿರ್ತಾರಣ್ಣ ಮತ್ ನಮ್ಯಾಲ್ ರಿಸ್ಕ್ ಏನಾದ್ರು ಆಯ್ತಂದ್ರೆ ನಮ್ಯಾಲ್ ಮತ್ ನೀವೇ ಮಾಡ್ರಪ್ ಪಂತ್ಯಂತರಣ ಅವ್ರು.
ಹೌದೌದು.
ಅದಕ ನಾವು ಸುಮ ಆಗ್ ಬಿಡ್ತವಣ್ಣ ನಾವೆನಣ್ಣಾ ನಾವ್ ಸ್ಟೂಡೆಂಟ್ ಅವ್ರಿಗೆ ರೊಕ್ಕ ಅಕಡಿ ಈಕಡಿಂದ ಬರ್ತವಣ್ಣ ಇಲ್ಲಿ ಪೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರಣ್ಣ ಅವ್ರ
ಹ್ಮ್ ಏನ ಮಾಡತಿ ಹೇಳ್
ಈ ಕಾಂಪಿಟೇಟಿವ್ ಓದಾತಿದ್ವಿ ಅಣ್ಣ
ಕಾಂಪಿಟೇಟಿವ್ ಓದಾಗತಿ ಏನ
ಹಾ ಅಣ್ಣಾ
ಅದಕ್ ಈಗ ಎನ್ ಹಾಸ್ಟೆಲ್ದಾಗೆ ಒತ್ಯ ಎನ್ ಲೈಬ್ರರಿ ಮಾಡಿ
ಇಲ್ಲಣ್ಣ ಲೈಬ್ರರಿ ಮಾಡಿನಿ ಅಣ್ಣಾ ಇವಾಗ
ಲೈಬ್ರರಿ ಏಲ್ಲಿ
ಇಲ್ಲಿ ಚಿಗರು ಲೈಬ್ರರಿ ಅಣ್ಣ ಓಲ್ಡ್ ಬಸ್ ಸ್ಟ್ಯಾಂಡ್ನಾ ಹಿಂದ್ಗಡೆ
ಓಲ್ಡ್ ಬಸ್ ಸ್ಟ್ಯಾಂಡಾ ಯ ಯಾವದದಾ ಲೈಬ್ರರಿ
ಚಿಗುರು ಚಿಗುರು ಲೈಬ್ರರಿ ಅಣ್ಣಾ
ಚಿಗುರು
ಹ್ಮ್
ಚಲೋ ಅದ ಲೈಬ್ರರಿ
ಏ ಅಣ್ಣಾ ಚಲೋ ಅದೋ ಅಣ್ಣಾ ಎಲ್ಲಾ ನಮ್ ಶಾಪುರ್ದ
ಹ್ಮ್ ಹ್ಮ್
ಲೈಬ್ರರಿಗಳನ್ನ ಕಂಪೇರ್ ಮಾಡಅನಸ್ತದ ಅಣ್ಣಾ ನಮಗ್ ಮತ್ತಣ ಮಳೆ ಆಗ್ಯತ್ ಅದೆಣ್ಣಾ ಆಕಡಿ
ಮಳಿ ಆಗ್ಯದ ನೋಡ್ ಸ್ವಲ್ಪ ಬಂತ್ ನಿನ್ನೆ ಅಪ್ಪಾಯ ಹ್ಮ್ ಅ ಕಡೆ
ಆ ಕಡಿ ಇಕಡಿ ಆಗಿಲ್ಲ ನೋಡ್ ಅಣ್ಣಾ ಅಷ್ಟರ ಮ್ಯಾಲೆ ಆಗ್ಯದಣ್ಣ ಸ್ವಲ್ಪ ಗಾಳಿ ಬಿಳ ಗಾಳಿ ಬಂದಿತ್ತ ನಿನ್ನ ಬಾಳ
ಹೌದೆನಾ
ಹ್ಮ್ ಈ ಕಡಿ ಮಳಿ ಆಗಿಲ್ಲ ಅಷ್ಟೊಂದು
ಹ್ಮ್ ಹ್ಮ್ ಹ್ಮ್
ಕಾಲೇಜಿಗ ಹೋಗ್
ಹಾ
ಕಾಲೇಜಿಗ ಹೋಗ್ಬೇಕಣ
ಈಗ ಹೊಬೇಕೊ ಅದೇ ಕಾಲೇಜ್ಗೆ ಹೊಂಟಿನ ನೋಡ ಹಂಗೆ ನಡಗಂಟಾ
ಹೌದಣ ಆಯ್ತೋಣ ನಾ ಸಂಜಿ ಕಡಿಗ್ ಹಚತೀನಿ ಅಣ್ಣಾ
ಹಾ ಸರಿ ತೊ
ಆಯ್ತ
ಹಾ